ಶುಕರು ಕೇಳ್ತೈ್ತಾ
ಹಾ ಕೇಳ್ತೈತಿ ಪಾ ಕೇಳ್ತೈತಿ ಬರ್ದ ಆರಾಮಿದೀ ಎಲ್ಲಿದಯ
ಏನ ಹಲೋ ಹಲೋ ಅನ್ನಂತ ಏನಪಾ ಏನ ಒಟ್ಟ ಏ ಯಾಕ ಸುಂದ್ಗಿದಲ್ಲ ಏನ್ ಅರ ಆಿಲ್ಲ
ಏ್ ಇಲ್ಲಪ್ಪಾ ಎಲ್ಲ ಸುಮ್ಮನೈನಸ ಹೊರಗೆ ಬಂದಿದ್ದಲ್ಲ ಗಾಳಿ ಬಾಳ ಬಿಡಾತ ಅದಕ ಸ್ವಲ್ ಜಲ್ದಿ ಕೇಳ
ಇಲ್ಲ ನಾನ್ ಅದೇ ಅನ್ಕೊಂಡ ಯಾಕ ಸಪ್ಪಗ ಮಾತಾಡ್ತೇನ ಮತ್ತೇನಾನ ಆಯ್ತೇ ನಮತ್ ಕೇಳಿದೆ ನಾ
ಏ ಹಂಗೇನಿಲ್ಲಪ್ಪಾ ನೀನ್ ನೀ ಆರಾಮಿದ್ಯಾಾ ನಿನ್ ಆಗ ಆರೋಗ್ಯ ಎಲ್ಲ ಚೆನ್ನಾಗಿದೆಯಲ್ಲ ಕ್ಷಮ ಆಗಿದೆಯ ಅಲ್ಲ ಮನೆಯಲ್ಲಿ
ಎಲ್ಲಾ ಕ್ಷೇಮವಾಗಿದ್ದೀನಿ ನೀನ್ ಆರಾಮಿದ್ರೆ ನಾನ್ ಆರಾಮ ಇದ್ದಂಗ ನಿನ್ ಆರೋಗ್ಯ ಆರಾಮ್ ಇತ್ತಂದ್ರ ನನ್ನ ಆರೋಗ್ಯ ಆರಾಮಾಗಿದ್ದರೆ ಸಾಕು
ಏ ಏ ನಾ್ ಆರಾಮಿದೀಪ ನಿಮ್ಮಂತ ದೋಸ್ತರುಗಳ ಆಶೀರ್ವಾದ ಎಲ್ಲಾ ಹ ಮತ್ತ ತಂದೆ ತಾಯ ಆಶೀರ್ವಾದ ದೊಡ್ಡವರು ಹಿರಿಯರ ಆಶರ್ವಾದ ನಮ್ಮ ಆರಾಮ ಇರ್ತೆ ಅದಕ್ಕೇನಿಲ್ಲ
ಹ್ಮ್ ಹ್ಮ್ ಇಲ್ಲಲ್ಲ ಅ ಎಲ್ಲಾ ಆಶೀರ್ವಾದ ಇರೇ ಇರ್ತದೆ ಬಟ್ ಆದ್ರನು ನಾವು ಬೇರೆ ರೀತಿಯ ಯೂಸ್ ಮಾಡ್ಕೊ ಬರದು ನಮ್ ಲೈಫ್ ಈಗ ಆಶೀರ್ವಾದ ಈ ಗೆಳೆಯನ ಆಶೀರ್ವಾದ ತಿಳ್ಕೋ ಮತ್ತೆ ಮತ್ತೆ ತಂದೆ ತಾಯಿ ಆಶೀರ್ವಾದ ಅ ತಂದಗಸ ನಾನು ಬ್ಯಾಡದ್ದ ಅದೇನ ಬ್ಯಾಡದ್ ಮಾಡಕ್ ಹೋದ್ರ ಮತ್ತತ್ ಅದ್ ಬ್ಯಾಡ್ದೇ ಆಗ್ತದ ನಮ್ಗ
ಏ ಬೇಡ ಆ ರೀತಿ ಮಾಡಬೇಡ ತಂದೆ -ತಾಯಿಗೆ ಮೋಸ ಮಾಡ್ಬೇಡ ತಂದೆ-ತಾಯಿಗೆ ಒಳ್ಳೆ ಮಕ್ಳ ಆಗ್ಬೇಕು ಇದು ನಾನು ಒಂದು ಹ್ಮ್ ಅದನ್ನ ಒಂದು ಇದು ಒಂದು ಇದು ಮಾಡ್ಕಂತ ಕುೂಂತಿದ್ದೆ ನಾನು ಒಂದು ಪ್ಲಾನ್ ತರ ಮಾಡ್ಕಂತ ಕುಂತಿದ್ದೆ ಸ್ವಲ್ಪ್ ನಿನ್ ಸಹಾಯ ಆಗಿತ್ತಪ್ಪಾ
ಓ ಅವ್ ಅದಿಕ್ ಫೋನ್ ಹಚ್ಚಿದ ನೀನ್
ಅದ್ ಪೋನ್ ಐತಿ ಸ್ವಲ್ಪ ಕೆಲಸ ಆತ್ತ ಯಾಕಂದ್ರೆ ಎಂತ ಕಷ್ಟ ಆಗಿದ ನೀನೇ ಸ್ವಲ್ಪ ಕೈ ಹಿಡಿತೆನ ಅದಲ್ಲಿ ಸ್ವಲ್ಪ್ ಸಹಾಯ ಕೇಳಾಕ್ ಬಂದಿನಿ
ಏ ನಿನಕೆಂತ ಹೆಚ್ಚ ನಾ ನೀನ ನಿನ್ ಪ್ರತಿಯೊಂದು ನೀ ಕೆಲ್ಸ ಹೇಳಿದ್ರೆ ನಾನ್ ಯಾವ್ದೇನೆ ನಾನ್ ಇದೊಂದು ಮಾತ್ ಕಿಂತ ಹೆಚ್ಚು ನಿನ್ಕಿಂತ ಹೆಚ್ಚುನಂತ ಅದಕ್ಕೆ ಆತ ನೀನ್ ಅಲ್ಲಿ ಇದಿ ಅಂತ ಅರ್ಥದು
ಹೌದೌದೌದು ಅದು ಕೆಲ್ಸ. ಕೆಲಸ ಏನಿಲ್ಲ ಅದೇ ನಮ್ಮ ಮನೆಯಲ್ಲಿ ಮತ್ತ ನಾವು ಇದು ಕುರಿಗಳು ಇದಾವಲ್ಲ ಮತ್ತ ಬಹಳ ಒಂದು ಐವತ್ ನೂರು ಕುರಿಗಳು ಇದ್ದಾವೆ. ಸುಮ್ನೆ ನಾವ್ ಮನೇಲಿ ದಿನ ಮೇಸೋದು ಬಿಡೋದು ಇಷ್ಟೇ ಆಗ್ಲತ್ತಿದೆ. ನಾ ಏನ್ ಮಾಡತೀನಿ ಅದು ಕುರಿಗಳು ಅದ ಕುರಿ ಸಾಗಾಣಿಕೆ ಮಾಡ್ತಾರಲ್ಲಾ ಒಂದ್ ನೂರ್ ಕುರಿ ಇದೆ ನೀವು ಮುನ್ನೂರು ಕುರಿ ಇನ್ನ ಒಂದ್ ಇಪ್ಪತ್ತು ಕುರಿ ತೊಗೊಂಡು ಒಂದ್ ಚಲೋ ಕುರಿ ಸಾಕಾಣಿ ಒಂದು ಸಡ್ಡು ಮಾಡ್ತಿಸಿ ಕುರಿ ಸಾಗಾಣೆಗೆ ದಿನಾಲೋ ಅದಕ್ಕೆ ಒಳ್ಳೆ ಒಳ್ಳೆ ಮೆವು ಮೇಯಿಸೋದು ಮತ್ತೆ ದಿನಾಲು ಮೇಯಿಸೋದು ಸದು ಅದಕ್ಕೆ ಮತ್ತು ಹಾಲು ಹಾಲು ಕರೆಸ್ಕೊಂಡು ಮುಂದೆ ಅದ ವ್ಯಾಪಾರ ಮಾಡೋದು ಈ ತರ ಸವಲ್ಪ ಕುರಿ ಕುರಿ ಸಾಗಾಣಿಕೆ ಮಾಡ್ಬೇಕಂತ ಮಾಡಿನ್ಪಾ ನಾನು
ಒಂದ್ ಎರಡ್ ನಿಮಿಷ ನಾನ್ ಹೇಳ್ತೀನಿ ಕುರಿ ಸಾಗಾಣಿಕ ಅಂದ್ರೆ ಬಹಳ ಉತ್ತಮವಾದ ಕೆಲ್ಸ ನಿನಗ್ ಹಂಗೆ ಅದೇನಂತಾರ ಲಾಭ ಲಾಭವಾದ ಕೆಲ್ಸನೆ ಅದು ಒಂದು ಫಸ್ಟ್ ಏನ್ ಮಾಡ್ಬೇಕಂದ್ರ ಕುರುಷ ಕುರಿ ಸಾಗಾಣಿಕೆ ಮಾಡ್ಬೇಕಂದ್ರೆ ಒಂದು ನಿಮ್ಮ ನಿಮ್ಮ ಹೊಲ ಎಷ್ಟೇ ಎಕ್ರೆ ಅದ
ಏ ನಮ್ಮ ಹೊಲ್ಲಕೆ ಇದೆ ನಮ್ಮ ಹೊಲ್ಲ ಸ್ವಂತ ಹೊಲ್ಲಾನೇ ಹದ್ನಾಕ ಎಕರೆ ಇದೆ ನಮ್ದೀಗ
ಹಾದ್ನಕ್ ಎಕ್ರೆ ಇದೆ ಅಲ್ಲಾ ಈಗ ನೀ ನಾವು ಕುರಿಗಳು ಇರೋದು ಎಲ್ಲಿ ಊರಲ್ಲಿ ಇದೇವಾ ಏನ ನಿಮ್ ಹೋಲ್ದ್ ದಲ್ಲಿರ
ಇಲ್ಲ ಕು ಕುರಿಗಳು ಇಲ್ಲಿ ಊರಲ್ಲಿ ಇದಾವೆ ಒಂಥರ ರೌಂಡ್ ಇದು ಮಾಡದ್ ಬಿಟ್ಟಿ ಕುರಿ ಎವನು ಒಂದು ಐವತ್ತರಿಂದ ಎಪ್ಪತ್ ಕುರಿಗಳು ಇದಾವೆ ಒಂದು ನಲವತ್ತು ಟಗರ್ ಮರಿಗಳು ಇದಾವೆ ಎಲ್ಲಾ ಸೇರಿ ಒಂದು ನೂರ್ ಕುರಿ ನೂರ್ ಆತ ನೋಡ್ ಕುರಿ ಗಳು ಎಲ್ಲ ಟಗರ್ಗಳು ಸೇರಿ
ಅದೇ ಹೇಳ್ತಿನಲ್ಲ ಈಗ ಒಂದ್ ಏನ್ ಮಾಡ್ತ ಗುರಿ ಸಾಗಾಣಿಕೆ ಫಸ್ಟ್ ಅಂತ ಏನಂದ್ರ ನಾವೀಗ ನಾವು ನಾವು ಇರ್ಬೇಕಾದ್ರೆ ಒಂದು ಭದ್ರವಾಗಿ ಏನ್ ನೋಡ್ತಾರ ಮನಿ ಕಡ್ತಾರಲ್ಲಾ ನಾವು ವಾಸ ಮಾಡ್ಬೇಕಂದ್ರ ಮನಿ ಕಟ್ತೇವಿ ಈಗ ಅವು ವಾಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹುಂ ಒಂದು ಶೆಡ್ ಬರ್ತದ ಅದು ಕುರಿ ಶೆಡ್ ಅಂತಂದು ಹಾ ಆ ಶಡ್ಡು ಬರ್ತದ ಅದ್ರ ತಕ್ಕ ಎಲ್ಲಾ ಈಗ ರೆಡಿಮೆಂಟ್ ಆಗಿಬಿಟ್ಟದ ಈಗ ಒಂದ ಏನಿಲ್ಲ ಒಂದ ತಾಸಿನ ಕೆಲ್ಸ ಅದು ಎಷ್ಟು ನೂರ್ ಇಪ್ಪತ್ ಗುರಿ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಅ ಮೂವತ್ತು ಹಾ ಒಂದ್ ಮೂವತ್ ನಲ್ವತ್ ಫೀಟ್ ಹಿಂಗ ಇರ್ತದ್ ನೋಡ ಒಂದ ಫ್ಲಾಟ್ ಅಂತಾರ ನೋಡ ಅದಕ್ಕ ಒಂದ್ ಫ್ಲಾಟ್ ಅಷ್ಟು ಹೋಗ್ತದ ಆ ಫ್ಲ ಫ್ಲಾಟ್ಟ್ಟ ಹೋಗಿ ಸಿಂದು ಏನ್ ಮಾಡ್ಬೇಕಂದ್ರ ಟಿನ್ನೆ ಗಿನ್ನೆ ಎಲ್ಲಾ ರೆಡಿ ಮಾಡ್ಬೇಕು ವ್ಯವಸ್ಥೆ ಅಂತ್ರ ನನ್ ಗೊತ್ತ
ಹೌದ್ ಹೌದ್ ಹೌದು
ಹಾ ಆ ಪ್ಲಾ ರೆಡಿ ಮಾಡಗೆಸನ್ ಏನ್ ಮಾಡ್ಬೇಕು ನೀನ್ ಅದ್ರಗೆ ಒಂದು ಇದು ಬರ್ತೈತೆ ಅದು ಕುರಿ ಶೆಡ್ಡಿಂದಂತ ಒಂದು ಫಾರಂ ಬರ್ತಾಯಿದೆ
ಹಾ ಫಾರಂ ಬರ್ತದ
ಫಾರಂ ತಗೊಂಡು ನೀನು ಕೃಷಿ ಇಲಾಖೆಗೆನಾಹೋಗ್ಬೋದು ಇಲ್ಲ ನಿಮಗ್ ಬರ್ತಕ್ಕಂತ ಹೋಬಳಿಯಲ್ಲಿ ಅಥವಾ ಪಂಚಾಯತ ಅಲ್ಲಿ ಹೋಗಬಹುದು ಇಲ್ಲ ತಾಲೂಕ್ ಪಂಚಾಯತ್ ಅಲ್ಲಿ ಹೋಗಬಹುದು ಅದಕ್ಕ ಏನರ್ತದ ಒಂದು ಈ ವ್ಯಕ್ತಿ ಕೂರ್ ಶೆಡ್ ಮಾಡ್ಲತನ ಅಂತಂದ್ರೆ ನಿನಗ ಒಂದು ಅಹ ಸಹಾಯ ದನ ಅಂತ ಬರ್ತದ ಒಂದು ಲೋನ್ ತರ
ಹ್ಮ್ ಹೌದೌದು
ಸಹಾಯಧನ ಅಂತ ಸುಮಾರು ಎಷ್ಟು ನೂರ ಇಪ್ಪತ್ತ ಅಂದ್ರ ಒಂದು ಎರಡು ಎರಡೂವರೆ ಲಕ್ಷ ನಿನಗ ಬರ್ತದದು
ಹ್ಮ್ ಹ್ಮ್
ಅದ್ರದ ಏ ರೂಲ್ಸ್ ಅಂದ್ರ ಈಗ ಫಸ್ಟ್ ಹಾಕದೇ ಕುರ್ಡ್ ಹಾಕ್ಬೇಕು ಶೆಡ್ ಹಾಕ್ಬೇಕು ಆ ಶೆಡ್ ನಲ್ಲಿ ಆ ಕುರಿಗಳು ಇರ್ಬೇಕು
ಹ್ಮ್
ಕುರುಗಳಗಳದ್ದು ಅವರು ಕೆಲವೊಬ್ಬರು ವ್ಯಕ್ತಿಗಳು ಬರ್ತಾರೆ ಅದೆಲ್ಲಾ ನೋಡ್ಕೊಂಡ್ ಸಂದು ಅದು ಜಿ ಪಿ ಎಸ್ ತರ ಬರ್ತದೆ ಈಗಂದ್ರೂ ರೀಸೆಂಟ್ ಆಗಿ ಎರಡು ವರ್ಷದಿಂದ ಅ ಜಿ ಅಭ್ಯಾಸ ಫೋಟೋಸ್ ಅಂತ ಕೇಳ ಕೇಳಬೋ ನೀನು ಕೇಳಿದ್ದೇನೆ ಅನ್ಸ್ತದ ನಾನು
ಹೌದೌದು ಕೇಳಿದನ ಈಗ ಕುರಿ ಸಡ್ ಹಾಕಿದ್ರೆ ಈಗ ಕುರಿಗಳು ಇರ್ಲ್ಬೇಕು ಅನ್ನೋದು ಎದ್ದಿಲ್ಲ ಅಂದ್ರೆತ್ ನಡಲ್ಲ ಫಸ್ಟ್ ಒಂದು ಸ್ಟಾರ್ಟಿಂಗ್ ಒಂದ್ ಐದ್ರ್ ದಿನ ಇರ್ಲೇಬೇಕೇನು ಹ ಇರ್ಲೇಬೇಕ ಹೋದು ಹ್ ಜಿ ಪಿ ಎಸ್ ಫೋ ಹಡಕ ಬರ್ಲತ ಅಧಿಕಾರಿಿ ಬರ್ತಾರ ಆಂಗೇನ ಬಿಡು ಸೆಡ್ ಅ್ಮಲೆ ಒಂದ್ಸರಿ ಹಾಕಿದ್ಮ್ಯ ಕುರಿಗಳು ಇದ್ದೇ ಇರ್ತದೆ ಆ್ ಅದೇ ಸ್ವಲ್ಪ ನಾನು ಯಕಂದ್ರೆ ಡೈಲಿ ಇಲ್ಲಿ ಮನೇಲಿ ಸುಮ್ನೆ ಮಯಸೋದು ಬಿಡೋದು ಇಷ್ಟ ಆಗ್ಲಾತಿದೆ ಹೊರತು ಅದ್ರ ಏನಾಗಲ ಮ ಮತ್ತು ಅದು ನೋಡುವ ಒಂದು ಒಂದು ಎರಡು ಮೂರ್ ನಾನಾತ್ರರ ರೂಪಾಯಿಗಳು ಇದೆ ದು ಅದಕ್ ಚೆನ್ನಾಗಿ ಮೈ ಅದು ಒಳ್ಳೆ ಹಾಲು ನೀಡುತ್ತದೆ ಹಾಾಲಿಂದ ನಾವು ದುಡ್ಡನ್ನು ಮಾಡಬಹುದು ವ್ಯಾಪಾರನ ಮಾಡಬಹ ಹಬಹದು ಇನ್ನೊಂದ ಏನಪಾ ಅಂದ್ರೆ ಅದು ಅದ್ರೆ ಇಂಡಿ ಇರ್ತದಲ್ಲ ಅದು ಕುರಿ ಕುರಿ ಇಂಡಿ ಅಂತ ಇರ್ತದಲ್ಲ ಅದ ಕುರಿ ಇಂಡಲಸ ನಾ ಗೊಬ್ರನನು ಹಾಕ್ಬಹದು ಗೊಬರನನು ನಾವು ಹೊಲಕ್ಕಕ್ಕೆ ಹಾಕ್ಬಹದು ಹೌದಲ್ಲ ಇಷ್ಟೆಲ್ಲವು ಕ
ಹಾ ಅದೇ ಬರ್ತಾದೀನಿ ನಿನಗ ಕುರಿಯಿಂದ ಒಂದು ಲಾಭನೇ ಆಗ್ತದ ಹೊಥ ನಷ್ಟ ಯಾವುದೇ ಕಾರಣಕ್ಕೂ ಆಗಲ್ಲ
ಆಗಲ್ಲ ಆಗಲ್ಲ ನಷ್ಟ ಅಂದ್ರೆ ಯಾವ್ದೋ ಒಂದು ಇದದೆ ನೋಡ ಒಂದರ ಯಾವ್ದ ಸಾಂಕ್ರಾಮಿಕ ರೋಗ ಬರ್ತಾ ಆರ್ ಹತ್ತು ಜನ ರೋಗ ಬಂದ್ರೆ ಒಂದಂದು ಲಕ್ಷ ಒಂದ್ ಎರಡು ಕೆ ಸಿ ಅದೇ ಅಂದ್ರ ಅದದು ಬಾಳ ಕಮ್ಮಿ ಆತರ ಆಗೋದ ಕುರಿ ಸಾಯೋದು ಅ ರೀತಿ ಆಗೋದು ಸಾಯೋದು ಈಗೆಲ್ಲ ಅದೇನ ಇಲ್ಲ ಗುಡು ಅ ರೀತಿ ಆದದ್ರ ಏನ್ ಮಾಡತಿ ಅ ಏನಾದ ಆ ರೀತಿ ಆದ್ರರುನು ಮ ತೋರ್ಸಬೇಕಲ್ಲ ಸರಿಯಾಗಿ ಆರೋಗ್ಯ ಅದಕ್ಕೂನು ಮನುಷ್ಯರಿಗೆ ಯಾವ ರೀತಿ ಆರೋಗ್ಯ ಇದು ಮಾಡ್ತಲ್ಲ ಅದಕ್ಕೂ ಸ್ವಲ್ಪ ತೋರಿಸಲೇಬೇಕಾದದು ಅದಕ್ಕೆ ಲ್ಲ
ಇಲ್ಲ ಎಲ್ಲ ತೋರ್ಸ್ಬೇಕು ನಾನ್ ಅದೇ ಹೇಳಿದ್ನಲ್ಲ ಈ ತರ ಮಾಡಿಬಿಟ್ಟಂದ್ರ ನಿನ್ಗ ಒಂದು ಈಗ ಶಡ್ಡಿಗೆ ತರಾನ ನಿನಗ ರೊಕ್ಕ ಬರ್ತದ ಆ ರೊಕ್ಕದ ಲೇಸಿಂದ ಇನ್ನ ಉತ್ತಮವಾದಡ್ ದಡ್ಡು ನಿರ್ಮಾಣ ಮಾಡಿಗೆಂದು ಆ ಆ ಕುರುಗಳಿಗೆ ಏನ್ಬೇಕೇಕು ಮೇವಾಗ್ಲಿ ಅವು ಅಥವಾ ಇಟ್ಟ ತೊಗರೆ ತೊಗರೆ ಒಟ್ಟಾಗಲಿ ಮತ್ತ ಇನ್ನಿತರ ಹುಲ್ಲು ಹಸಿಮೇವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳು ಕಾಳಗಳಾಗಿರಲಿ ಅ ಇಡದು ಸಜ್ಜೆ ಆಗಿರ್ಬಹದು ಎಲ್ಲಾ ರೀತಿಯ ಸಿಗ್ತಾವ ಅದು ಕೃಷಿ ಇಲಾಖೆಗೆ ಹೋದ್ರ
ಹ ಹೌದ ಹೌದಲ್ಲ ಎಲ್ಲ ರೀತಿ ಸಿಗತ ಇಲ್ಲ
ಹಾ ಅದು ಗೊತ್ತಿರ್ಬೇಕಕ್ ನೋಡ ಅಷ್ಟೇ ಪ್ರೊಸೀಜರ್ ಗೊತ್ತಿರ್ಬೇಕು ಅಂದ್ರೆ ನಾನನ್ ಹಿಂಗ ಕುರಿ ಈ ಕೆಲವೊಬ್ರು ಏನದ ಒಂದು ಐದೇ ಕುರಿ ಇದರುನು ಅವ್ರಿಗೆ ಪ್ರೊಸೀಜರ್ ಗೊತ್ತಿರ್ತದ ಆ ಐದೇ ಕುರಿ ಲಿಂದ ಅವ್ರು ಆ ಸಹಾಯದನ ಏನ್ ಲಾಭ ಅದ ಅದು ಪಡ್ಕೊಂತಾರ ಈ ಸುಮಾರು ನೂರು ನೂರ ಇಪ್ಪತ್ತು ಕರಿ ನೀನ್ನೇನ್ ಅನ್ಸಕ್ ಹ್ಬೇಡ ನಿನ್ನಿಂದ ನಾನ ಇದೀನಿ ನನ್ಗೆಲ್ಲ ದಾರಿಗೆ ಗೊತ್ತದ ಸೀ ನಿನ್ ಯಾವವುದೇ ಒಂದು ಪ್ರತಿಯೊಂದು ಮಾಹಿತಿ ಬೇಕಾದ ನನ್ನ ಕೇಳೋ ನಾ ಹೇಳಳತ್ತೇನೆ ನಾನು
ಇಲ್ಲ ಇಲ್ಲ ಸರಿತ ಇಷ್ಟು ಧೈರ್ಯ ಕೊಟ್ಟಿದ ಮಾಗ ನಾವ್ ಮಾಡಂತ ಇಬ್ಬರು ಇಬ್ಬರು ನ ಏ ಮಾಡತಿನಾ ಏನಾದ್ರು ಮಾಡದ ಅಂದ್ರೆ
ಇಲ್ಲ ಇಲ್ಲ ಒಳ್ಳೇದೇ ಮಾಡ್ಬೇಕು ಯಾವತ್ಲೆ ನಾಗ ಅದೇನಂತರಪ್ಪ ಬಾಯಾಗ ಬಾಯಗ ಇರ್ಬೇಕಕ್ ಮನುಷ್ಯ ಕ್ಣಾಗಿ ಇರ್ಬಡದಂತ
ಹೌದೌದು ಬಾಗ ಇರ್ಬೇಕು ಮತ್ ಅಲ್ಲಗನ್ ಇರ್ಬಡದು ಬಾಳ ಮಂದಿ ಅಲ್ಲಗನ ಇದ್ರೆ ಬಾಳಂದ ತೊಂದರೆ ಆಗತ್ತಿಲ್ಲ ಆ ರೀತಿ ನೆ ಬಿಡು ಅದಕ್ಕೆಲ್ಲಿ ನೀನು ಸ್ವಲ್ಪ ಏನಾದ್ೂ ಸಹಾಯ ಮಾಡುತ್ತತೆ ಅಂತನ್
ಇಲ್ಲ ಇಲ್ಲ ಖಂಡಿತವವಾಗಿ ಮಾಡ್ತೇನೆಿ ನಾನ್ ಹಿನಲ್ಲ ಇಷ್ಟ ಪ್ರಸರ್ ಏನೇನವ ನಿಮ್ಮ ಹೊಲದೇ ಹಾಕಿ ಬಿಡು ಯಾ ಯಾಕಂದ್ರೆ ಬೈಲಿಗೆ ಇರ್ತದಾ
ಹ್ಮ್ ಬರ
ಬೈಲಿಗೆ ಇರ್ತದ ಬೈಲಿಗೆ ಶದ್ದೆ ಇರ್ತದೆ ಎಲ್ಲ ಅವ್ರು ಬಂದರುನು ಅಧಿಕಾರಿಗಳು ಬಂದರು ನೋಡ್ತದ ಹ ಈ ತರ ಶೆಡ್ ಹಾಕಿದ್ದೇನೆ ಹೌದು ಇಷ್ಟು ಕುರಿ ಚಳದಾವ ಅಂತೆಲ್ಲಾ ಪ್ರೊಸೀಜರ್ ಚೆಕ್ ಮಾಡಿಗ ಅವ್ರು ಆ ನಿಮ್ ಸಹಾಯದನ ಏನ್ ಲೋನ್ ಇರ್ತದ ಅದು ಸಕ್ಸಸ್ ಮಾಡ್ ಹಂತಾರೆ
ಹ್ಮ್ ಹೌದೌದು
ಅದ್ ಬಿಟ್ಟು ನೀನು ಊರಲ್ಲಿ ಅದ ನೀನ್ ಮನ ಮುಂದ ಸ್ವಲ್ಪನೇ ಜಾಗ ಅದ ಅದ್ರಾಗ ಅದು ಆ ತಂಜಿ ತರ ಬರ್ತದಲ್ಲೋ ಬೇಲಿ
ಹೌದ ಬೇಲಿ ಬೇಲಿ
ಅದ ಆಗಿರ್ಬೋದು ಮತ್ತೆ ನೀನ್ ಹೊಲ್ದಲ್ಲಿ ಮಾಡ್ಕೊಂಡ ಅಂದ್ರ ಬಾಳ ಅನುಕೂಲ ಆಗ್ತದ ಬೈಲಿಗೆಿರ್ತ್ತದೆ ಲ್ಲ ನೀ ನಾವು ಆ ಇಕ್ಕಿಗಳ ಆಗಿರ್ಬೋದ ಅಂದ್ರೆ ಆ ಅವು ಕುರಿಗಳು ಇದು ಮಾಡ್ತಾವಲ್ಲೋ ಅವು ಇಕ್ಕಿಗಳು ಇಡ್ತಾವಲ್ಲ ಅಕಿಗೆ ಸುಮಾರು ಒಂದು ಟ್ರಿಪಿಗೆ ಮೂರವರೆ ಸಾವಿರ ರೂಪಾಯಿ ಆದದು
ಹೌದೌದು ಮೂರ ಸರ್ಪ ಅದನ್ನು ಹೊಲ್ಕ ಗೊಬ್ಬರ ಆಗ್ತಾರಲ್ಲ ಅದಕ್ಕಲ್ಲೇ ಬಾಳ ತೋ್ತಾರೆ ಅದನ್ನು
ಹಾಕೋಬಹುದಲ್ಲಾ ಆರಾಮ್ ನಿಮ್ದ ಹೊಲಕ್ ಹಾಕೇಬಹುದು ಹೊಲಕ್ ಹಾಕಿದ್ರ ಸುಮಾರು ಏಳ ಎಂಟು ವರ್ಷ ಬರ್ತದೆ ಒಂದು ಬೆಳೆ ನೀನು ಸುಮಾರು ಈಗ ಹದ್ನಾಕು ಎಕರೆ ಆದಂತಂದೆ ಅದ ಒಂದು ನಾಲ್ಕು ಎಕರೆ ಬಿಟ್ಬುಡು ಈಗ ಹತ್ತ ಎಕ್ರ ಇಡಿ ಸುಮಾರು ಹತ್ತ ಎಕ್ರ ಅಂದ್ರ ನೂರ್ ಇಪ್ಪತ್ತ ಅಂದ್ರ ಒಂದೇ ಸಲ ಈ ವರ್ಷ ಹಾಕಿದ ಅಂದ್ರ ಸುಮಾರು ಐದಾರು ಟ್ರಿಪ್ ಹಾಕಿದ ಅಂದ್ರ ನೀವು್ ಸುಮಾರು ಏಳ ಎಂಟು ವರ್ಷದ ತನ ಅದರದ್ದ ಶಕ್ತಿ ಇರ್ತದ ಅದು ಅಯ್ಯ ಹೆಂಡಿದ ಸಿಕ್ತಿ ಇರ್ತದ
ಇ ಇರ್ತದ ಇರ್ತದ ಅದ್ರಾಗ ಅಂತ ಅಂತ ಬರ್ತದ ಈಗ ಈಗ ನೋಡು ಕುರಿ ಕುರದು ಅದು ಹಿಂಡಿ ಇರ್ತಲ್ಲ ಅದು ಹಾಕಿದ್ರ ನೋಡು ಬೆಳೆ ಚೆನ್ನಾಗ್ ಬರ್ತದೆ ಮಣ್ಣನ್ನು ಫಲವತ್ತ ಫಲವತ್ತದ ಮಣ್ಣು ಇರ್ತದೆ ಮತ್ತೆ ಮಲ ಮಣ್ಣನ ಗುಣಲಕ್ಷಣ ಚೇಂಜ್ ಆಗುತ್ತದೆ ಅದರ ಬೆಳಗಳು ಚೇಂಜ್ ಲುತ್ತದೆ ಗುಣಗಳು ಒಳ್ಳೆ ನೆ ನೈಸರ್ಗಿಕವಾಗಿ ಬೆಳೆಯತದೆ ಯಾವದದು ಅದರ್ಲಿಂದನೂ ಬಹಳ ಯೂಸ್ ಆಗುತ್ತೆ ಅವನಂದ ನನಗೆ
ಅಂದ ನಿಂದ ಹೊಲ ಆದದ ಎಲ್ಲಾ ಕುರಿದಲ್ಲ ಅನ್ಸ ಬೇ ಯಾಕಂದ್ರ ಈಗ ಮೇವ್ ಅಂತ ಬರ್ತದ ಈ ಈಗ ಮೇ ಒಂದ್ರೇನು ಒಂದ್ ಎಕರೆ ನೀನು ಈ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಹೋಗಸಂದು ಈಗ ಮೇವಿಯ ಮೇವ ಮೇವ ಬೀಜ ಅಂತ ಬಂದ್ಬಿಟ್ಟಾವ ಇಲ್ಲ ಹ ಆಮೆಾವ್ದಿ ಬಾರ ಒಂದ್ ಸಣ್ಣದಾಗಿರೋ ಒಂದ್ ಚಿಕ್ಕದಾಗಿರೋದು ಒಂದ್ ತೋಟ ಮಾಡ್ಕೋಬಹದು ಆರಾಮಲ್ಲಿ ಬಿಡ್ಬಹದು ಆರಾಮ ಹೊರಗಿದ್ರೆ ಬೆಸ್ಟ್ ಅಲ್ಲ ಇಲ್ಲಾ ನೀನ್ ಆಯ್ತ ್ ನಿನ್ ಕುರಿ ಆಯ್ತು ನಿನ್ ಸಂಸಾರ ಆಯ್ತು ಅಂತ ಅನ್ನೋದು ಇರ್ತದ
ಹಾ ಹೌದೌದುಲ್ಲ ಅಷ್ಟೇ ಅದ ಆಗ್ತ ಅ
ಹ ಮತ್ತೆ ಇಲ್ಲ ಅಷ್ಟೇ ಮಾಡುದು ಪ್ರೊಸೀಜರ್ ಅ ಸೀ ಹೋಗಿ ಅದು ಫಾರಂ್ ಬರ್ತದ ಅದು ಹ ಎನ್ ಸಿ ತರ್ಟಿ ಸೆವೆನ್ ಅಂತ ಒಂದು ಫಾರಂ್ ಬರ್ತದೆ
ಹಾ
ಹ ಆ ಫಾರ್ಮ್ ಫಿಲ್ಅಪ್ ಮಾಡಿಸಿಂದ ನೋ ನಿನಗ್ ಬೇಕಿತ್ತು ಮಾಡ್ಕೊ ಇಲ್ಲ ಅಂದ್ರ ಯಾರ ನಾನನ್ ಕೇಳ ನೀವು್ರಾಗ ಏನ್ ನಿಮ್ ಅಷ್ಟೇ ಅದವ ಏನ್ ಬೇರೆ ಯಾರನ್ ಅದವ
ಇಲ್ಲ ನಮ್ಮ್ ಅಷ್ಟೇ ಆದ ಬಿಡು ಬಾಳ ನಮ್ಮ್ ಊರಾಗ ನಮ ಕುರಿಗಳು ಇದಾವ ಇಲ್ಲ ನ ಎನ್ ಸಿ ಆರ್ಟ ಸಿ ಅೊ ಲ್ಲ ಅದು ಎನ್ ಸಿ ತರ್ಟ ಸನ್ ಒ ಾರ್ ತೋತಿನಿ ಹಂಗೇನೆಲ್ಲ ನಾ ತಂದ್ ಕಸಿ ಎಲ್ಲ ತುಂಬಿ ಕಿ ನೋಡ ನನ್ಗಾ ಅರ್ಥ ಆಯ್ತು ನಾನ್ ತುಂಬ್ತಿನಿ ಮತ್ತ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಯಾರಿಗಾದ್ರು ಹತ್ರ ಕೇಳ್ತಿನಿ ನೋಡ ಮ ಕೇಳ್ ಕಿ ಸಿನ ಕೊಟ್ಟ್ ಬಾರ
ಅದೇಅಂತಿನ ಪ್ರತ್ತಿಯೊಂದು ಮಾಹಿತಿ ಕೇಳಪ್ಪ ನಾನು ನಿನ್ಗ ಸಹಾಯ ಮಾಡ್ತೇನ ಅಂತ ಹೇಳ್ತ
ಹ್ಮು ಎಲ್ಲೆಲ್ಲ ಸರಿ ತಗೊ ಅಷ್ಟೇ ನಾ ಹೇಳ್ತೀನಿ ನಾಳಿಗೆ ನಾನು ಆ ಮುಂಜಳೆ ಅದು ಎಷ್ಟುಕ್ ತೆಗತದ ಅದು ಆಫೀಸ್
ಅದು ಆಫೀಸ್ ನೋಡಪ್ಪ ಈಗ ಟೈಮಿಂಗ್ ರೂಲ್ಸ್ ಪ್ರಕಾರ ಒಂಬತ್ತುವರಿ ಚಲುವ್ ಆಯ್ತಾ ಅದು ನೋಡ್ರಿ ಒಂದ್ ಹತ್ತು ಹತ್ತುವರಿ ಓಪನ್ ಆಗ್ಬೋದು
ಹ್ಮು ಎಲ್ಲ ಹತ್ತುಕ್ಕೋಯ್ತೀನಿ ಹತ್ತುಕ್ಕೋಗಿ ಸ್ವಲ್ಪ ಲೇಟ್ ಆದ್ರುನು ಅಲ್ಲೇ ಕುಡ್ತಿನಿ ಹತ್ತುಕ್ಕೋಗಿ ಹನ್ನೊಂದಕ್ಕೇ ಹತ್ತುವರೆಗೆ ಚಾಲು ಮಾಡಿದ್ರೇ ನೋಡನ್ ಚಾಲು ಮಾಡೆಗಿಸಿ ಎಲ್ಲ ಫಾರ್ಮಿಗೆ ತಂದು ಕಿಸಿ
ಅಚ್ಚ ಫಾರಮ್ ಅವ ನಿನ್ನವು ದಾಖಲೆಗಳು ಏನುಇರ್ತವ ಅದ್ ತಗೊಂಡ್ಒಗಿಸಿ ನೋಡ್ರಿ ಇಂಗ ಗುರ್ಷಿ ಟಕ್ ಹೇಳ್ತಿನಿ ಅನ್ನು ನಾನ್ನಲ್ಲಿ ರೊಕ್ಕಿಲ್ಲ ಏನಿಲ್ಲ ಅದು ಸಹಾಯಧನ ಏನದ ಅದು ನನಗ್ ಮಾಡ್ಸ್ ಕೊಡ್ರಿ ಅಂತಅನ್ನು ಆಯ್ತ ಅದು ಇಮಿಡಿಯೇಟ್ಲಿ ಅದೇನ್ ಪ್ರೊಸೀಜರ್ ಹೇಳ್ತಾರ ಅವ್ರು ಚಲೋ ಮಾಡ್ತಾರ್ ಹೆಂಗೆ ಇಡ್ಲಾ
ಹಾ ಮಾಡ್ಲಿ್ ಇಡ್ಲಿ ಇಡ್ಲಿ ಆಯ್ತು ತೊ ಮಾಡ್ತಿತೊ ನಾಳಗ್ ಮಾಡ್ತಿನಿ ನಾ ಸ್ವಲ್ಪ ಹೊರಗ್ ಹೋಗಬತ್ತಿನಿ ಫೋನ ಹ ತ್ತಡುತ್ ನೋಡು